ಇ ಅಡ್ಕೋಡಿ ಹ ಹಾ ಅಲಬ್ರು
ಹಾ ಹೇಗಿದ್ದೀರಾ ಬ್ರೋಹಾಯ್
ಹಾ ಆರಾಮ ಬ ನೀವು
ಆರಾಮ್ ಬರತೆ ನಿಮ್ದು
ಹಾಂ ಏನು ಮಾಡ್ತಾ ಇದ ಇದೀರ
ಕೊದ ಅವರಿಗೆ ಬಂದಿ
ಉರಿಗೆ ಹೋದ್ರಾ
ಹ್ಮ್ ಬಂದಿಲ್ಲ
ಹಿಂಗೆ ಬ್ರೋ ಲಾಸ್ಟ್ ಅಲ್ಲಿ ಬಿಟ್ಟು ಹೋದ್ರೆಲ್ಲ ಹುಡುಗುತ್ತಾ ಹೆಂಗ ಅನ್ಸತು
ಏ ಬ್ರದರ್ ಫುಲ್ ಫೀಲಿಂಗ್ ಬ್ರದರ್ ಅದು
ಹ
ಏನಂತೀರ ಹಾಸ್ಟ್ ಲೈಫ್ ಹೆಂಗ ಇರ್ತಂತ ಇವಾಗ ಗೊತ್ತಾಗತ್ತೆ ಮುಂದೆ
ಹೆ ಬಿಟ್ಟು ಸಮಯ ಬರುತ್ತಲ
ಹ್ಮ್
ಬಿಟ್ಟು ಹೋಗ್ಲೇಬೇಕಾಗತ್ತೆ
ಆದ್ರೆ ಬೆಂಕಿ ಬ್ರಧಾರ್‌ ಆಸ್ಟ್ರಲ್ ಲೈಫ್
ಹೆಂಗನ್ಸ್ತವೆ
ಚೆನ್ನಾಗಿತ್ತವ್ರ ಅದ ಆದ್ರೆ ನೀವು ಎಷ್ಟು ಎಷ್ಟು ವರ್ಷದಿಂದ ಇದೀರಿ ಅಸ್ಲ್ ನಂಗೆ
ಹ ನವು ಸುಮಾರು ವರ್ಷಂದ ಇರ್ತಿವಿ ಬಿಡಿ ನಾವ ಏಳ ಕ್ಲಾಸ್
ಅಂದ್ರೆ ನಿಮ್ಗೆ ಅಷ್ಟ ಅಭ್ಯಾಸ ಆಗಿದೆ ಅಂತಾನೆ
ಅಭ್ಯಾಸ ಅನ್ನಂಕೇನಬರು ಬಟ್ ಸ್ಟಾರ್ಟಿಂದ ಫೀಲ್ ಆಗತ್ತೆ
ಹ್ಮ ಹಾ
ಬಿಟ್ಟದ್ರೆ ಫೀಲ್ ಹಾಗೆ ಆಗತ್ತೆ ಯಾರಗ ನಾವ್ ಎಷ್ಟೇ ವರ್ಷಿಂದ ಇದ್ರುನು ಬಟ್ ಅವ್ನು ಬರ ವಡಂಗ ಬೇರೆ ಪಿಲಾಗುತ್ತಾ ಬಟ್ ನಮಗ ಆಗಲ್ವಾ ಹಾ ಏನಿರುತ್ತೆ ಬಟ್ ಏನ್ ಮಾಡಕ್ಕ ಆಗಲ್ಲ ನೀವು ಹ ಹೋದ್ರವಾ ಹಾ ನಿಮ್ಗೆ ಹಂಗ ಅನ್ಸ್ತು ಅಂತ
ಹ ಬೆಂಕಿ ಬ್ರದರ್ ಆದರೂ ನಾನು ಎಂಟ ಎಂಟು ತಿಂಗಗಳಷ್ಟೇ ಅಷ್ಟನಾಗಿದ್ದೆ ನಾನು
ನಿ ಅಷ್ಟ
ಆಗ ಕೇಳ ಸತ ಹಾ ಎಂಟು ತಿಂಗಳೆ ಆಾಸ್ಟೆಲ್ ನಲ್ಲಿ ಇರ್ದಾರ ನಾನು ಹ್ಮ ಎಂಟು ತಿಂಗಳಲ್ಲಿ ಅಷ್ಟು ಎಷ್ಟ ಫೀಲಿಂಗ್ ಅಂದಾರೆ ಮತ್ತತ್ ನೀವು ಎಷ್ಟು ಮೂರ್ ನಾಲ್ಕು ವರ್ಷ ಇದ್ದ ಇರ್ಬೋದಲ್ಲಾ ನೀವು ಸೆವೆಂತ್ ಲನ್ ತ ಮತ್ತೆ
ಹಾ ಸೆವೆಂತ್ ಇಂದ ನಾವ್ ಡಿಗ್ರಿ ನಮ್ದು ಮುಗಿತ್ತು ಅಲ್ಲಿವರೆಗೂ ಇದದೆ
ಹ್ಮ್
ಮತ್ತ ಅಷ್ಟು ಬಿಟ್ಟೋಗಕ ಏನಿದೆಯಲ್ಲ ಬೇರೆ ಕೆಲರು
ಹೌ ಹ್ಮ್ ಇಲ್ಲಿ ಇನ್ ಮಾಡಕ್ ಆಗಲ್ಲಲ್ಲ ಎಲ್ಲ ಕಣಿಗೆ ಒಂದು್ ನ ಸಿಕ್ತಾರ ಏನೋ ಮತ್ತೆ ನಿಮ್ ಫ್ರೆಂಡ್ ಸಿಕ್ತಾರಲ್ಲ ಅಲ್ಲಿ
ಹ ಸಿಗ್ತಾರೆ ಬ್ರೋ ಆದ್ರೆ ಅಲ್ಲಿರೋ ಫ್ರೆಂಡ್ ಸಿಗಲ್ದಲ್ಲ ಹೊಸ್ತರು ಎಲ್ಲಾದ್ ಸಿಗತಾರೆ ಹಾ ಹೊಸ ಫ್ರೆಂಡ್ಸ್ ಏನ್ ಗೊತ್ತಾ ಒಂದ ಜಸ್ಟ್ ಒಂದ್ ಹತ್ತು ನಿಮಿಷದಲ್ಲೇ ಫೆಸಿ ಆಗುತ್ತೆ
ಹ್ಮ್ ಹೌದಾ
ಹ
ಹಾ ಅದೇ ಅವ್ರೇ ತರ ಸಿಗಲ್ಲ ಅಂತಾನ
ಥರ ಸಿಗಲ್ಲ ಮತ್ತೆ ಹಳೆಫಂಡಟ್ ಸಿಗಲ್ಲ
ಹ್ಮ್
ಹ್ಮ್
ಇಲ್ಲಿ ಬದ್ರ ಏನ್ ಮಾಡಕ್ ಆಗಲ್ಲ ಇವಾಗ
ಏ ನೋಡಕಾಲ ಬ್ರ ಅದು ಎಲ್ಲದಕ್ಕೂ ಒಂದು ಅಂಚೆ ಇರುತ್ತ ಮತ್ತ
ಹ ಅದತ್್ರ ನಿಜ ಬರದ
ಎಲ್ಲದಕ್ಕೂ ಹೆಂಡಿ ಇರುತ್ತೆ ಹೆಏನ್್ ಮಾಡ್ಬಿಟ್ಟು ಹೋಗಿರೋದ ಅಷ್ಟೇ
ಯಾಕೆ ನಿಮಗ ಏನು ಫೀಲ್ ಅನ್ಸ್ತಿಲ್ವಾ ಹಂಗಾದ್ರೆ
ಹೇಳ್ಕೊಂಡ್ರಿ ಅದು ಉಪಯೋಗ ಆಗಲ್ಲ ಅಷ್ಟೇ ಹಾ ನಮಗು ನೂರಷ್ಟಿದೆ
ಆದ್ರೆ ಏನ್ ಮಾಡಕ್ ಆಗಲ್ಲಲ್ಲ ಪ್ರಧಾನ ನಿಮ್ಗ ಎಷ್ಟೇ ಕಣಿಗೆ ಲಾಸ್ಟಿಗೆ ಹೋಗ್ಬೇಕಲ್ಲ ಅವ್ರವ್ರು ಮನೆಯ ಅವ್ರಗ ಕಗರ ನರಾಜಿ ಹ್ಮ ಕೆಟ್ಲ ಆಡ ಕಾಯಿ ಆಡತೆ ಹ್ಮ ಹಾ ಅಲೋ ಹ್ಮ ಇಲೆ ಬ್ರದರ್ ಮತ್ತೆ
ಮತ್ತೆ ಎಡ ಪುರ ಮುಂದೆ ಏನ್ ಕಂಟಿನ್ಯೂ ಎಜ್ಕೇಶನ್ ಎನ್ ಕಂಟಿನ್ಯೂ ಮಾಡ್ತ್ ರಾ?
ಏ ಬಿ ಬಿ ಎಡ್ ಟಿ ಟಿ ಮಾಡಲ್ಲ ಮತ್ತೆ ಮುಂದ
ಬಿ ಎಡ್ ಹ ಬಿ ಎಡ್ ಅನವಾ
ಹ್ಮ್
ಬಿ ಎಡ್ ಮಾಡಲ್ಲ ಬ್ರೋ ಅದು ಎಮ್ ಎ ಮಾಡ್ಬೇಕಂತ ಅನ್ಕೊಂಡಿದಿನಿ.
ಹೂ
ಹಾ ಎಮ್ಮೆ ಬರು
ಮಾಸ್ಟರ್ ಆಫ್ ಆರ್ಟ್ಸ್ ಎಲ್ಲಿ ಮಾಡ್ ತೀರದ್.
ಬ ನಾವು ಇಲ್ಲೆಯ ಸಲ್ ಪ್ರದ್ ಮಾಡ್ತೀ.
ತುರ್ಪುರ್ನಲ್ಲಿ ಇದಾನ ಅದು.
ಹಾ ಸುರ್ಪುರಲ್ಲ ಅಲ್ಲಿದೆ.
ಹಾ.
ಸುರ್ಪುರಲ್ಲಿ ಇದೆ ಸುರ್ಪುರ್ ತೊತೆ. ಪ್ರಥಮ ದರ್ಜೆ ಸ್ನಾನಕೋಶೇಪರ ಕಾಲೇಜು ಡಿಗ್ರಿ. ಲೆ ಯ ಮದ್ಲು ಇಲ್ಲಿ. ಕಲ್ತಿದಿವಲ್ಲಾ.
ಹಾ ಹಾ ಹಾ.
ವಿಯ ಮಾಡಿದ್ವಲ್ಲ ಅಲ್ಲೇನೇ.
ಹೌದಾ. ಫೀಸ್ ಏಷ್ಟಿದೆ?.
ಫೀಸ್ ಬಂದ್ಬಿಟ್ಟು ಇನ್ನು ಆ ಗೊತ್ತಿಲ್ಲಪ್ಪ ನಮ್ಗೆ
ಟ್ ಆಗತ್ತಂತೆಲ್ಲ ಕೇಳ ಗೊತ್ತಿಲ್ಲ.
ಗೋರ್ಮೆಂಟ್ ಸೀಟ ಹ ಬ್ರೋ ಕೇಳಬೇಕು ಈ ನಮಸ ಒಬ್ರು ಲೆಚರರ್ ಪರ್ಚಯ ಇದಾರೆ. ಅವ್ರ್ ಜೊತೆ ಮಾತಾಡ್ಬೇಕು.
ಗೋರ್ಮೆಂಟ್ ಅದ್ರೆ ಚೆನ್ನಾಗಿರ್ತ್ತಲ್ಲ ಹ ಗೋರ್ಮೆಂಟ್ ಕೇಳ್ ನೋಡಣ್ ನಮ್ಮ್ ಅಣ್ಣನವರು ಮಾಡ್ತೀವ್ ಅಂತ್ ಅಂತಾರೆ. ಬಟ್ ಅವ್ರ ಇವ ಕಂಪಿಟೇಟಿವ್ ಓದಾಕ. ತಾರಲ್ಲ
ಹ್ಮ
ಅದಕ್ಕೆ ಅಷ್ಟು ಅವ್ರು ಇವ ತಲಿ ಕಡಿಸಕೊಂಡಿಲ್ಲ.
ಇಲ್ಲ ಬ್ರೋ ಏನ್ ಗೊತ್ತಾ ಪಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ. ಯಾವ್ದಾದ್ರು ಸೈಡ್ ಕೋರ್ಸ್ ಮಾಡ್ಬಿಟ್ಟು. ಅದು ಎಕ್ಸಾಮ್ ಎಷ್ಟ ಅಟೆಂಡ್ ಡೈರೆಕ್ಟ್ ಮಾಡ್ಬಿಟ್ಟದ.
ಮತ್ತೆ ಇವಾಗ ಡಿಗ್ರಿ ಮುದ್ಮೇಲೆ ಎಲ್ಲ ಡೈರೆಕ್ಟ್ ಇರ್ತಾವಲ್ಲ.
ಹಾ ಡಿಗ್ರಿ ಮುಗಿದ್ಮೇಲೆ ಎಲ್ಲಾನು ಡೈರೆಕ್ಟ್ ಇರುತ್ತೆ. ಅಂದ್ರೆ. ಇವಾಗ ಡೈರೆಕ್ಟ್ ಕೋರ್ಸ್ ಮಾಡ್ಬಿಟ್ಟು ಎಕ್ಸಾಮ್ಗೆ ಹೋದ್ರೆ.
ಹಾ.
ಹ ಡೈರೆಕ್ಟ್ ಬಂದು ನಾವು ಎಕ್ಸಾಮ್ ಕಷ್ಟ ಬರ್ತದಲ್ಲ ಅ್ದು ಕೋರ್ಸ್ ಮುಗಿತೆ ಎಕ್ಸಾಮ್ನು ನಮ್ದು ಇದು ಕಾಂಪಿಟೇಟಿವ್ನು ಓದಿದಂಗ ಆಗುತ್ತೆ. ಹಾ ಆ ತರ ಮಾಡ್ಬೇಕದು. ಕಠ.
ಹ್ಮ್ ಡೈರೆಕ್ಟೇ ಮಾಡಿ ಡ ಅಂದ್ರೆ ಡೈರೆಕ್ಟ್ ಒಳ್ಳೇದಲ್ಲಡರೆಕ್ಟ್ ಮಾಡಿದ್ರನ್ನೆ.
ಹ್ಮ. ನಿಮ್ ನಿಮ್ ಬ್ರದರ್ ಅವ್ರ ಎಲ್ಲಿ ಅವ್ರ ಎಲ್ಲಿ ಮಾಡಿರೋದು.
ಅವರು ಇಲ್ಲಿ ಮುದ್ದೇಬಿಹಾಳನಗ ಓದಿದ್ರು ಇವಾಗ ಕಂಪ್ಯೂಟರ್ ಟ್ರೈ ಮಾಡಕತ್ತಾರ ಬಟ್ ಎಮ್ ಎ ಮಾಡಿಲ್ಲ ಇನ್ನ.
ಎಂ ಎ ಮಾಡಿಲ್ಲ. ಬಟ್ ಡಿಗ್ರಿ ಮುಗಿದ ತಕ್ಷಣನೇ ಕಂಪ್ಯೂಟರ್ ಓದಕ್ ಹೋಗವ್ರೆ.
ಹಾ ಹಾ ಧಾರವಾಡ ಕೋಚಿಂಗ್ ಹೋಗಿದ್ರು. ಅದು, ಮುಗಿಸಸ್ಕೊಂಡ್ ಬಂದ್ ಇವಾಗವ ಅಲ್ಲಿ ಮನಲಿ ಕುಂತು ಇದು ಪಿ ಸಿ ಬಿಟ್ಟದಾರಲ್ಲ ಕಾಲ್ಫಾರ್ಮ್ ಆಗಿದೆಲ್ಲ ಇದು.
ಹಾ ಮೊನ್ನೆ ಹ
ಹಾ ಮನ್ಯ ಬಿಟ್ರಲ್ಲ.
ಹಾ ಅದಕ್ಕ ಟ್ರೈ ಮಾಡ್ತಿದಿದ್ದಾರೆ. ಬಟ್ ಅದ ಜಡೆ ಬರ್ದೇವಿ ಚೆನ್ನಾಗಿದೆ. ತಿಳಿದಿಲ್ಲ.
ರೀಸೆಂಟ್ಲಿ ಬರ್ದಾರ.
ಹಾ ಹಾ ಎಕ್ಸಾಮ್ ಬರ್ತಿ ಚೆನ್ನಾಗಾಗಿದೆ ಅಂತ ಹೇಳ್ಯಾರ ಬಟ್ ಏನಾಗತ್ತೆನ್ ಲಿಸ್ಟ್ ಅಲ್ಲಿ ಗೊತ್ತಾಗತ್ತ.
ನ ಮೊನ್ನೆ ಏನೋ ಕ್ಕಿ ಅ ಆನ್ಸರ್ಸ್ ಎಲ್ಲ ಬಿಟ್ಟೋರ ಅಲ್ಲ ನೋಡಿದ್ರ.
ನೋಡಿಲ್ಲ ಬ್ರದರ ಇದು ಡಿ ಆರ್ ಒಂದ್ ಬಿಟ್ಟ್ರ ಅಂತ ಕೇಳಿದ್ರು ಬದ ನಮ್ ಕಾಕನವರು ಡಿ ಆರ್ ಡಿ ಆರ್ ಒಂದ್ ಬಿಟ್ರ ಅಂತ ಹೇಳಿದ್ರು ಬಟ್ ಹೇಗೆ ನಿನ್ನಂಗ ಗೊತ್ತಿಲ್ಲ ನಾನು ನೋಡಿಲ್ಲ. ಬಿ ಟ್ರೇನ್ ಬಿಡ್ತಾರ ಅಂತ ಹೇಳಿದ್ರ. ಅಂದ್ರ ಮೇಬಿ.
ಹೌದಾ.
ಹ್ಮ್ ನಾನು ನೋಡೋಣ ಬರದು ನಾಳೆ ಎಲ್ಲ ನಾಡ್ದ ಹೋಗ್ಬೇಕಂತ್ರೆ ಪ್ಲಾನ್ ಮಾಡಿದೀನಿ ಹ್ಮ ಹೋಗ್ಬೇಕು.
ಎಲ್ಗೆ ಬ್ರದರ್ ನೀವ ಹೋಗದ.
ನಾ ಧಾರವಾಡ ಹೋಗಕಂತ ಪ್ಲಾನ್ ಮಾಡಿದಿವಿ.
ಧಾರವಾಡ ಏನಕ್ಕೆ ಹ ಓದಕ್ಕ ನೀವು.
ಕಂಪಿಟೇಟಿವ್.
ಕಂ ಓದಕ್ಕ ನೀವು.
ಹಾ ಟ್ರೈ ಮಾಡ್ಬೇಕಲ್ಲದರ್ ಇನ್ನು ನರ್ಸಿಂಗ್ ಬಯಕ ಇನ್ನು ಒನ್ ಅಂಡ್ ಹಫ್ ಅವರ್ ಇದೆ ಇಯರ್ ಇದೆ.
ನೀವು ಏನ್ ಎಜುಕೇಶನ್ ಏನ್ ಮಾಡಿರ್ತವಾಗ
ಬಿ ಎಸ್ ಸಿ ನರ್ಸಿಂಗ್ ರನ್ನಿಂಗ್ ಇದೆ. ಬ್ರದರ್,
ಬಿ ಎಸ್ ಸಿ ನರ್ಸಿಂಗ್ ಮಾಡ್ಬಿಟ್ಟು ಕಾಂಪ್ಲೀಟಿವ್ ಓದಕ್ ಹೋಗ್ತೀರಾ.
ಯಾಕೆ.
ಇಲ್ಲ ಬ್ರದರ್ ಅದ ಅದೇಏನ್ ಗೊತ್ತಾ. ನೀವು ಇದ್ ಮಾಡ್ತಿದ್ರಲ್ಲ ಎಲ್ಲಾದ್ರೂ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ಪ್ರಾಕ್ಟೀಸ್, ತೊಗದು,
ಹಾ ಅದು ಇವಾಗ ಅದು ಇವಾಗ ಮ ಆಗ ನರ್ಸಿಂಗ್ ಮುಗಿದ್ಮೇಲೆ ಪ್ರಾಕ್ಟೀಸ್ ತಗೊಂಡ್ರೆ ಅದು ಮುಂದ ಕ ಅದು ಹೆಲ್ಪ್ಫುಲ್ ಆಗತ್ತಂತ ಯಾಕಂದ್ರೆ ಇವಾಗ ಮಿಂಟರ್ ನಲ್ಲಿ ನೀ ಹೇಗ್ ಹೋಗಿದ್ದಾರಾ ನರ್ಸ ಕಾಲೇಜ್ ಬಿಟ್ ಹೆಂಗ್ ಹೋಗಿರ ಕೇಳ್ತಾರ ಅಂತ ಅಂದ್ರ ಅವ್ರು ಅದ್ರ ಸ್ಯಾಲ್ರಿ ಕೂಡ ಐದ ಆರುು ಸಾವಿರ ಅಷ್ಟು ಇರ್ತದೆ ಆರಾಮೇ ಹ್ಮ್
ಹ ಇಲ್ಲ ನೀವು ಡಿಗ್ರಿ ಇದು ನರ್ಸಿಂಗ್ ಮಾಡ್ಬಿಟ್ಟು
ಹಾ
ಹಾ ನೀವ್ ಅಲ್ಲೇ ತಾನೇ ಹೋಗೋದು ಇದು ಯಾವ್ದಾದ್ರು ಹಾಸ್ಪಿಟ್ಲ್ ಅಲ್ಲ ಪ್ರಾಕ್ಟೀಸ್ ಹೋಗೋದು ಮತ್ತೆ ಹತ್ರ ಇರ ಗೌರ್ಮೆಂಟ್ ಹಾಸ್ಪಿಟ್ಲ್ಲ್ಲಿ ಹಾ ಇದು ಹೋಗ್ಕಿರಲ್ಲಾ ಅದೇ ಕೇಳಿದೆೆ ಕಂಪಿಟ್ ಹಓದಕಕ್ ಹೋಗತನಿ ಅಂತ ಹೇಳಿದಾರೆ ಅವವಾಗ
ಹ್ಮ ಹಾ ಅದ ಯಾಕಂದ್ರೆ ಈಗ ಇವಾಗ ಆದ್ರೆ ಇಷ್ಟ್ ಅವರ್ ಡ್ಯೂಟಿ ಅಂತ ಇರುತ್ತ ಅದು
ಹಾ
ಅದು ಮುಗಸೊಂಡ ಕಸಿ ನಾವುಕ್ ಸೈಡ್ ಸೈಡ್ ವ ಶಡಿ ಕೂಡ ಮಾಡಬದು
ಓಹೋ ಆತರಣ
ಹ್ಮ್ ಇಲ್ಲ ನನ್ನ ಸ ಬೇಡಪ್ಪಾ ನಾನು ಇದೇ ಡಬಲ್ ಡೂಟ ಮಾಡ್ಕೋತಿನನ ಅಂದ್ರೆ ಡಬಲ್ ಮಾಡ್ಕೋಬಹುದು ಎರಡ್ ಎರಡ್ ತಾಸ ಹದ್ಾರ ಹದನಾರು ತಾಸ ಡಬಲ್ ಡೂಟಿ ಆಗುತ್ತೆ ಇಲ್ಲ ಟ್ವೆಟಿ ಸಿಕ್ಸ್ ಸಿಸ್ ಟ್ವೆಲ್ ಅವರ್ಸ್ ಡಬಲ್ ಡ್ಯೂಟಿ ಆಗುತ್ತೆ ಸಿಂಗಲ್ ಡೇ ಇದ್ರೆ ಪೇಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಡಬಲ್ ಡ್ಯೂಟಿನ ಮಾಡಿದ್ರೆ ಪೇಮೆಂಟ್ ಜಾಸ್ತಿ ಆಗುತ್ತದ ಎಕ್ಸ್ಪೀರಿಯನ್ಸ್ ಇದ್ದಂಗ ಎಕ್ಸ್ಪ್ರೆಸ್ ಸಿದ್ದಪುರ
ಹೌದಾ
ಹ್ಮ್ ಎಕ್ಸ್ಪ್ರೆಸ್ ಆಗಿರುತ್ತೆ ಅದ್ರ ಮೇಲೆ ಅದರ್ ನೋಡ್ಕೊಂತು ಸಲ್ರಿ ಅವರು ಇ ಮಾಡ್ತಾರೆ ಆಫರ್ ಮಾಡ್ತಾರೆ ನಮಗೆ
ಹ ಹಾ ಮಾಡಿ ಬ್ರೋ ಏನಾದ್ರು ಮಾಡಿ
ಅರು ಆದ್ರ ಏನ್ ಮಾಡ್ತರ ಎಲ್ಲ ಎಲೆತ್ತಲೆ ಎಲ್ಲಾ ಕಡೆ ಜಗುತ್ತೆ ಯಾವ್ದ್ ಏನ್ ಮಾಡ್ಬೇಕಂತ
ಹಗೆ ಬ್ರೋ ಈ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಆಗತ್ತ ಹ
ಇವ ನಿನ್ನೆನ್ ನೋಡಿದ್ರ ನಿನ್ನೆ ಏನ್ ಪ್ಲಾನ್ ಮಾಡಿದ್ರೆ ಧಾರ್ವಾಡ ಹೋಗಿ ಯಾವದಾದ್ದದು ಕಾಂಪಿಟೇಟಿವ್ ಅಂದ್ರೆ ಹಿಂಗ ಕ ಗೌರ್ಮೆಂಟ್ ನ್ ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಕಡಿಂದ ಬರ್ತಲ್ಲಾ ಆ ಎಕ್ಸಾಮ್ಸ್ ಟ್ರೈ ಮಾಡ್ಬೇಕು ನಿನ್ನೆ ಪ್ಲಾನಿಂಗ ಮಾಡಿದ್ದೆ ನಿನ್ನೆ ನಮ ಕಾ ನರಿ ಒಬರಿ ವಿ ಕೇಳ್ದೆ ಅದು ಅವೆಲ್ಲ ಆಗಲ್ಲಪ್ಪಾಡ ಸೆಂಟ್ರಲ್ ಗೌರ್ಮೆಂಟ್ ಗವರ್ಮೆಂಟ್ ನಲ್ಲಿ ಎಸ್ ಎಸ್ಸ ಎಂ ಟಿ ಎಸ್ ಅಂದ ಬರುತ್ತೆ ಅದ ಟ್ರೈನ್ ಮಾಡೋ ನನ್ಗ್ ಆಗತ್ತ ಅಂತ ಅವ್ರು ಹೇಳ್ತಾರೆ ನವು ನಿನ್ನ ಒಬ್ರು ಕಾಕನವರು ಏಂತಾರೆ ಅವರು ಕಂಪ್ಯೂಟಟರ್ ಟೈ ಮಾಡು ಅದರ ನೇವಿ ಟ್ರೈ ಮಾಡ ಇನ್ನೊಬ್ಬರು ಹೇಳ್ತಾರ ಹ ಇಷ್ಟರಲ್ಲಿ ಯಾವ್ದಂತ ಮಾಡ್ಬೇಕುತದೆ ನೀ
ಬ್ರೋ ಎಲ್ಲಾರೂ ಎಲ್ಲ ಹಿಂಗ ಕೇಳ್ಕೊಂತ ಹೋದ್ರೆ ಎಲ್ರುೂ ಒಂದೊಂದ್ ಹೇಳ್ತಾರೆ
ಹ
ಹಾ ಬಟ್ ನಿಮ್ಗೆ ಯಾವ್ದ ಯಾವದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮತ್ತ ಮತ್ತೆ ಯಾವ್ದು ನಿಮ್ಗೆ ಓದ್ಕಂತ ಇರುತ್ತಲ್ಲಾ
ನನಗೆ ನರ್ಸ್ ನರ್ಸಿಂಗ್ ನಲ್ಲೇ ಮುಂದ ಈ ಸಿ ಎಚ್ ಅಂತ ಅಂದ್ರೆ ಸಿ ಎಚ್ ಕಮಟಿನ್ೂಸಂಗ್ ಅಂತ ಆಫೀಸರ್ ಬರುತ್ತೆ ಅದನ್ನಾ ಓದ್ೊಂಡುಿಸಿಸ ಮಾಡಬೇಕು ಕಂಂತದದು ನನ್ ಪ್ಲಾನ್ ಹಗಿತ್ತು
ಹಾ ಸರಿ ಅದೇ ಮಾಡಿ ನಿಮ್ಗೆ ಇವಾಗ ನಮಿಷ್ಟದ ಪ್ರಕಾರ ನಾವ್ ಮಾಡಕಲ್ಲ
ಹ್ಮ್ ಹ್ಮ್
ಹಾ ನಮ್ಗೆ ಯಾವ್ದರಲ್ಲಿ ಆಸಕ್ತಿ ಇರುತ್ತೆ ಅದನ್ನ ಮಾತ್ರ ಮಾಡ್ಬೇಕು ಅಂದ್ರೆ ಎಡ್ಡು ಎಲ್ಡು ಅದ ಅರ್ಧದಲ್ಲಿ ನಿಂತೋಗ್ ಬಿಿಡತ್ತೆ
ಹ್ಮ್
ಬಾ ಅಷ್ಟೇ ಇ ರರಿ ನನ್ಗೊಂದ ಬೇರೆ ಕಾಲ್ ಬರ್ತ
ಸರಿ ಬ ಆರಾಮ ಮ ತಳ ಕಟಾವ ಹ್ಮ